ಹೇಳ ಏನಿಲಪ್ಪ ಊಟ ಮಾಡು ಹಾ ನಾನು ಪಜ್ಜು ಇವತ್ತ ಬೇಡ ನಾಳೆ ಕಳಸ ಬಸ್ಸಾ ಅಲ್ಲಿ ರಾಮ ಮನ ದರ್ಶ ಮನೆಗ ಅದನ್ ದರ್ಶನ ಹ್ಮ್ ಏನ್ ಮಾಡತಿ ಹು ಹರಾಮ್
ನೀನಾ ಕಾಮ ಬಾರ್ಚೋಡಿ ಮಗ ಮಾಡತಿರೋದು
ಕರ್ಕೊಂಡ ಆಡು ಆ ಅವ ಹಾ ಹಾ ಹಾ ಹಾ ಏನ ಅಲ್ಲೆ ಅದನ್ ಏನ್ ಅವ ಹ್ಮ್ ಬಂದಿಲ್ಲ ನ ಕಳಸ ಮಾಡಲ ಏಕ ಅ ಸಾಬಿತ ಹಾ
ಕ್ರಿಕೆಟ್ ಚಲು ಆಗೆವು ಕ್ರಿಕೆಟ್ ಚಲೂ ಆಗೇವು
ಹಾ
ಹೂ ನಾಳಿಗೆ ಇನ್ಸ್ಟಲ್ಲ ಮಡಸಬೇಕ್
ಎಕ್ಷಾ ಮಾಡ್ಸಡ್ತ ಪೆ ಹೊತನ ನೋಡ್ತನ ಇಕ್ಕ ನಾರ ಕುಡುದು ನಾರ ಕುಡತ ಅ ಕಪಡ ಅವ್ ಕಡೆ ಪೋನದ ಕೇಳ್ತ ಹ ಹ ಮ ನೋಡ ಉಾ ಕೊಲ್ ಸುಸು ಮಡ ನಾ ನಿಯಲಪ್ಪ
ಶು ಶು ಮಾಡಗಿದ್ದಲ್ಲ
ಅಪ್ಪ ಓತ್ಲಿಪ್ಪ ಅಡ ಎಕ್ಲಿ್ತ್್ತ್ನಾ ಏತ್ತ
ಕಾಲಮ್ಮ
ಅ ಹ್ಮ ಕಊಟ
ಆಗೇ ನಿಂದಿಂದ
ನಂದ ಉ ತಿ ಅ ಬಿ ಹ ಬಾರ ಪಾಯ ಅಕ್ಷಾ ಬಿ ಸಾ ಹ
ಹ
ಬತವ ಅಾರಣ ಕೈ ಹಾ
ಹ
ಸ್ಥ ಮಾಡ ಅವ್ರ ಅಗ್ನ ಬರೆಂತ ಸ್ಾನ ಹೋಗಣ ಮತ್ಸ ಅಜೆ ಕ ಹ ಅವ್ರಿಗೆ ಹೆಂಗ ಮಾಡವಾ ಯ ಏನಾಮ ರಾಕ್ ಮುಂದ ಪಾರ್ಟಿ ಅಂಬ ನಿಂಗ ಸಾವಿರ ರೂಪಾಯಿ ಕೊಡಕಣ ನ ಹೇಳ ಕೊ ಮುಂದ ಮಾಡತ
ಎಮಸ್ ಬಾಧಾರಲನೆ
ಅಕೆೆದು ಹ ಬಕ ಹ್ಮ ವಸ ತಷನೆ ಮುವ ನೀನ್ ಪಪ ತೋರ್ತ ಏ ಅನ್ಯ ವರ್ನ್ಯ ಇ ಕಂಬ ಮಾಚನ್ರ ಅರನ್ ಆಗ್ರ ತನ್ಸ್ತಾನ ತಿನ್ತ ಅರ್ಯ ಯನಾರ ಹ ಅ ಹ
ತುಂಬಾರಪೆನ್ಮೀ ಸಂಕಾರರ
ಪ ಚ ಹ ಉಗ ಬ ಬಕರ ಉಗುಣ ಕತ ಅರೆೇಗ್ರಷ್ಟತನ ಸ್ತಾನ ಅರ ತನ ಸ್ಥಾನ ನಿಮಸ್ತೇ ಆ ತೊಣಟ್ರೆ ನಾ ಕಡೆ ರೊಕ್ಕ ಅದವು ನಿನ್ ಕಡೆ ರೊಕ್ಕ ಅದಾವಕ್ಕ ನೋಡಬಿಡುದು ಇಲ್ಲ ಹ ಮತ್ತ ನ ಬಕರಾಂಗಾಡಿ ಪೆಟ್ರೋಲ ಕಸ
ಈಗ ಇಲ್ಲಿ ಹೋಗೋನಾರ ಇವೆಂಟ್
ಹ ನ ಗಡಿಯ ಒಂದು ಸಾವಿರ ರೂಪಾಯಿ ಇಣ್ಣ ಹಾಕ ಗಾಡಿಗೆ ಸಾವಿರ ರೂಪಾಯಿ ಗಾಡಿ ಇಲ್ಲ ಬ ಕ ಅಂದ್ರ ತೊಂದುಗು ಹ ನಿಂದು ಗಾಡಿರ ತ ಏನಕ ಐವತ್ತು ರೂಪಾಯಿ ಮಚಗನೂರಾಗ ಹ ಹ ಬಕ್ರ ಹೋಗಣ ಅ ರೇ ಎಗ್ರಸ್ತನಸ್ ನ ಹಾಂ ಹ ಮೆ ಮೂವತ್ತು ನ ಮೂವತ್ತೖದು ಅಚ್ಚು ಹ ಹಾ
ಏನ್ ಮಾಡ್ತಿ ಯಾಶ್ ಆಗ್ತೈತಿ ಎಲ್ಲಾ ಊರ್ ತುಂಬಾ ಜಾಸ್ತಿ ಆಗಿದೆ ನಲವತ್ತು ಐತಿ ಮೂವತ್ತೈದು ನಲವತ್ತು ಮೂವತ್ತೈದು
ಹ್ಮ ಇದ್ರಾಗ ನಲ್ವತ್ತೈತಿ ಅವತ್ ತಿಂದುಲ್ಲಿ ಎ ಎರಡು ತಿಂದ್ವಲ್ಲ ಅಲ್ಲಿ ಎಟ್ಟದ
ನಲವತ್ತಿನದುು ನಲವತ್ತು ಣ ಕೊಟ್ಟಾಂಗ ಅ ಗಡಿ ಎನರ ಬಂಗ
ಅ ಕಡೆ ಬರತಾನ ಒಬ್ಬವ ಹ್ಮ ಇಲ್ಲ ಗಾಡಿ ಹ್ಮ ತೋಂಬಂದಾನ ಹ್ಮ್
ಇನ್ನ ಬಂದಿಲ್ಲ
ಗಾಡಿ ಸ್ಪೀಡ್ ನೋಡಿ ಹೆಂಗೈತಿ ಕರೆನ್ ಫ್ರೀಎನ್ ಅದು ಹಾ ಕಾಯಿನ್ಗೋಳ ತೋಬಂದಾನ್ ಯಾವ ಕಾಯಿನೂ ಇಲ್ಲಿ ಮುಂದದಾನ ನೋಡು
ಎಲ್ಯ ನಿನ ಕಡೆ ನ ಬಡಲ್ಯಾ ಅವಲ್ಲ
ಓ ಓ ಗಾಡಿ ಬ್ಲಾಸ್ ಮಾಡ ರೆಸ್ಟ್ ಮಾಡಲೆಪ್ಪಾ ಎಲ್ಲಾನ ಅವ ಅಲ್ಲೇ ಮುಂದ ಮಕೊಂಡಾನೋ ಗಾಡಿ ಸಿಕೊಂಡೇತಿ ಅದ ಅನ್ನ ಗಾಡಿ ಸಿಕೊಂಡೇತಿ ಬಂತಲ್ಲ ಏಮಾಡಾತಿ ಹಾ ಮಾತಲ್ಲಿ ಹೌದನಾ
ಹ್ಮ್
ಹಾ ಹಲೋ ಇದು ಫೋನಾ
ಹ್ಮ್
ನಾಚ್ಚನೂರಿಗಿ ಹಾ ಹೊಗೆ ಬಿಡುನು ಗಪ್ಪ ಅವರು ನೋಡ ಮತ್ತ ಯಾನ್ ಹೋಗುಣುಮತ್ತ ನೋಡ್ ಎಲ್ಲಾ ರೊಕ್ಕಾ ತುಪ್ಪ ಫುಲ್ ಬಂದಾವ ನಿಂಗ್ ಹದಿನಂಟನೂರು ರೂಪಾಯಿ ಬಂದಾವ ಅರುಣ ಅರುಣ ಹ್ಮ್ ನೋಡ್ ಮತ್ತ ತಿನಸ್ತಿಲ್ಲೋ ನೀ ಯಾಕ ದೂರ ಹೋದ್ಯಾ
ಇಳದ್ ನೋಡ ಇಳದ್ ಎಲ್ಲೆ ಇಳದಾನ ನೋಡಲೇ ಹಾ ಇಲ್ಲಿಲ್ಲ ಇಲ್ಲಿಲ್ಲೆ ಅವ ಇಲ್ಲಾ ನೋಡ ಅಲ್ಲಿ ಇಚಿಕಡೆ ಬಂದ್ ಬಂದ್ ಬಂದಹೇಳಿ ಬಂದ ಓಡ ಬಂದ
ಬಂದಾನ ನೋಡದ
ಹ್ಮ ಇಳದಾನ ಇಳದಾನ ಅಲ್ಲಿ ಇಳಿಲೀ ತಡಿಲೆ ಇಳಿಲೀ ಹೋಗ್ ಜಲ್ದಿ ಎಲ್ಲಿ ಪಾರ್ಟಿ ಹೊಡದ್ಯಾ ವಿಕ್ಯಾ ಜಲ್ದಿ ಹೋಗರಲೆ ಇಳದಾನ ಇಲಿಲಿ ತಡಿಲೆ ಹೌದನಾ ಹ ಮ್ಯಾಗ ಅಬ್ಬ ಡ್ರ್ಯಾಗನ್ ಮ ಬತ್ಲ ಯಾಗ ನೇ ಡ್ರಾಗನ್ ಮೇಗ ತರ ಎಳದಾನಪ್ಪ ನೀ ಕೆಟ ಆಹ್ ಬರ್ತಾನ ನೋಡಗ ಬಂದ ಬಂದ
ಆಕೆ ಇಕೆಳ ಪುಡಿಲನ್ ಪೂರ್ತಿ
ಎಲ್ಲಾನ
ನಿ ಮುಟ್ಟು
ಇಲ್ಲೆ ಇದ್ದಾನ ಲೂಟ್ ಮಾಡತಾನ
ನೀವು ಏನು
ಹ್ಮ್ ಬಡದ
ಇನ್ನು ಒಬ್ಬಾ ಅಮ್ಮ ಒಬ್ಬಾ ತಾನ್ರ
ಎಂಪರ್ ರತನತ ಹ್ಮ ಬಹೂ ಕುಡುದಾನ ಇಗ ಒ ಇಲ್ಲೆ ಒಳಗ ಇದಾನಾ ನೋಡು ನೋಡು ನಾಲ್ಕು ನೂರು ಹೋದ ಅವನು ಬರಲಿ ಹೇಳು ಬಂದ ನೋಡು ಗ ಆಗ ಕತರ ಹ ಅರಿ ಹನ್ ಹ್ಮ್ ಬಾಯ ನೋಡ ಬರದಾನ ಬರದಾನ ಅರಿನಾಪಡ ನೋಡುಗ ನ ಸ್ಕೋಪ್ ಇಲ್ಲಗ ನ ರೌೊಂಡ್ ಹೊಡಿತ ಹಾ
ಇನ್ನೊ ಒಬದನ್ಲ್ಲ
ಅಾನುಕ್ಕರ ಊದ
ಕರಿಗಂದು
ಬೇರೆ ಕಡೆ ಹ ರೀ ಗಾಡಿ ಮುಂದ ಇ ಇಲ್ಲ ಬಂದಾನ ರಾಯಗ ರಗ
ಆಗ ಆಗ
ರರಿವ್ಯಾಕ ಭ ರರಿವಕ
ಉಮ್ಮಾ
ಇ ಹತ್ತು ಸ್ಕೋ ದೋಸ್ತ ಹಾ
ಈಗ ಹಿಂದೆ ಯಾರಗ ಒಳಗದಾರ್ಲಿ ಯಾರನ್ನೇ